ಹಲೋ ಹಾ ನಮಸ್ತೆ ಹಲೋ
ಹಲೋ
ಹಾ ಹೇಳಿ ವಷ್ಟ ನೀವೇ ಅವರೇ
ಏನ್ ಮಾಡ್ತಿದ್ದೀರಾ
ಹಲೋ ಏನು ಇಲ್ಲ ವೈಷ್ಣವಿ ರವರೇ ಹಂಗೆ ಸುಮ್ನೆ ಕುೂತ್ಕೊಂಡೊಂಡಿದ್ವಿ
ಊಟ ಆಯ್ತು ಹ
ಹ ಆ ಆಯ್ ನಿಮ್ದ ಹ ಆಯ್ತು ನಿಮ್ದ ಹ್ಮ ಏನ್ ಮಾಡ್ತಿದ್ರಿ
ಏನಿಲ್ಲ ಮೊಬೈಲ್ ನೋಡ್ತಾ ಇದಿನಿ ನೀವು
ನಾವುನು ಸುಮ್ನೆ ಕುಂತಿದ್ವಿ ಹೆಂಗೆ ಸ್ನೇಹಿತರ್ ಜೊತೆ ಮಾತಾಡ್ಕೊಂತ.
ಹಾ.
ಹ ನಿಮ್ ಕೂಡ ಹಂಗೆ ಮಾತಾಡ್ಬೇಕು ಅಂತ ಅನ್ಸಿತ್ತು ಹಂಗೆ ಮಾಡ್ದೆ.
ಹೌದಾ ಹತ್ ತ್ತೆ ಎಲ್ಗೂ ಹೋಗಿಲ್ವ ಪ್ರವಾಸಕ್ಕೆ ಇವಾಗ ಅನ್ನ ಸಾರು ನೀವು.
ರೆ ನಾವು. ಆ ಚಪಾತಿ. ಪಲ್ಯ ಅನ್ನ ರಸಂ. ಕೊಟ್ಟಿದ್ರು.
ಮತ್ತೆ ನಿಮ್ಗೆ ಏನ್ ಜಾಸ್
ಮತ್ತೆ ಹೇಳ್ಬೇಕು. ಹಂ ನಮ್ಗೆ ಎಲ್ಲಾ ಅನ್ದ್ರೆ ಇಷ್ ತ್ತಾ. ನಮ್ಗೆ ಗೋಬಿ ಮಂಜುರಿ. ಗೋಬಿ ಮಂಜೂರಿ ಪಾನಿಪೂರಿ ಅಂದ್ರೆ ನನಿಗೆ ಪಂಚಪ್ರಾಣ.
ಹೌದಾ ಸ್ ಸ್ಟು ಪ್ರಾಣ ಇದ್ರೆ ತುಂಬ ಕಷ್ಟ ಅನ್ಸುತ್ತೆ ಗೆ ನೀವು ಮದುವೆ ಆದ್ಮೇಲೆ ನಿಮ್ ಹುಡ್ಗ ಸ್ಟಾಲ್ ಆಗ್ಬೇಕುತ್ತೆ.
ಅಯ್ಯೋ ಮೂರ್ ಒಪ್ಪತ್ ಊಟ ಬಿಡಂದ್ರು. ಹಾಂ.
ನೀವು. ಹಾನಿಪುರಿ ಉಡ್ಗುಂಡೆ.
ಬೇ ಬೇಡ ವೈಷ್ಣವಿ ಅವ್ರೆ ಬೇಡ ಪಾನಿಪೂರಿ ಹುಡ್ಗನ್ ಮದ್ವೆ ಆಗಲ್ಲ ಪಾನಿಪೂರಿ ಮಾಡಕ್ ಬರ ಮಾಡ ಮಾಡುಸ್ ತಿನಿ ಅವ್ರ್ ಕೂಡ.
ಹೊ ಒ ಒ ಹೋ ಹೋ ಎಸ್ ತುಂಬ ಇದೆ ತುಂಬ ಪ್ಲಾನಿಂಗ್ ಇದೆ ಅನ್ಸುತ್ತೆ ಹ್ಞ.
ಷ್ಣವಿ ಅವ್ರೆ.
ಹಾಂ.
ಮತ್ತೆ ಸಮಾಚಾರ.
ಹೇಳ್ಬೇಕು ಎಲ್ಗ ಹೋಗಿಲ್ವಾ ಇವಾಗ ಇವಾಗ ಎಲ್ಗೂ ಪ್ರವಾಸಕ್ಕ ಹೋಗಿ ಹಾ ಹೋಗಿದ್ ವಿ.
ದ್ರಿ.
ಚಿಕ್ಮಂಗ್ಳುರ್ಗ್ ಹೋಗಿದ್ವಿ.
ಯಲಿಗೆ.
ಚಿಕ್ಮಂಗ್ಳೂರ್.
ಚಿಕ್ಮಂಗ್ಳೂರ್ಗ್ ಹೋಗಿದ್ರಾ. ಹಾ. ಹೆಂಗಿತ್ತು ನಿಮ್ದು ಪ್ರವಾಸ್
ಂತಕ್ಕೆೆ ಅಚ್ಚರ ಚೆನ್ನಾಗಿತ್ತು
ಚೆನ್ನಾಗಿತ್ತ ಹ್ಮ್ ಹ್ಮ್ ಹ್ಮ್ ಹ್ಮ
ಹ್ಮ್
ಮತ್ತೆ
ಹ ಮುಚ್ಚಿದ ನನಗ್ ಹರ್ತಿದ್ದಿಲ್ಲ ಅದಕ್ಕೆನ ತಳೆಬ್್ದ ಮಾತಾಡತಿದ ನಮಗೆ ಮ ಮೊಬಲ್ ನೋದ್ರೆ ಇಷ್ಟ ಜಸ್ತಿ
ಅಂದ್ರೆ ತಿನ್ನೋದ್ರಲ್ಲಿ ತಿನ್ನೋದ್ರಲ್ಲಿ
ಹ ಹ ಅಷ್ಟೇನು ಇಷ್ಟಪಡಲ್ಲ ನಾನು ತುಂಬಾ ಹಾ ಹಂಸಾಹಾರ ಅಂದ್ರೆ ಇಷ್ಟ
ಂಸಾರಿ ಅಂದ್ರೆ ಇಷ್ಟನಾ ಹ್ಮ್ ಹ್ಮ್ ಹ್ಮ ಮತ್ತೆ ನಿಮ್ಗೆ ಯಾವ ಇಷ್ಟವಾದ ಚಲನಚಿತ್ರ ಅಂದ್ರೆ ಯಾವುದು
ನಮಗೆ ಚಿತ್ರ
ಹಾ ಚಲನಚಿತ್ರ
ತೆಲುಗು
ಹ್ಮ್
ಊ ಇದು ಅದೇನೆಂದರೆ
ಕನ್ನಡಾ
ಕನ್ನಡ ಮೂವೀಸ್ ಇಷ್ಟ ಇಲ್ಲ ನಂಗೆ
ಹೌದಾ ಮತ್ತೆ ಕನ್ನಡ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ
ಮಾತಾಡ್ತೀನಿ ಅಂದ್ರೆ ಅಷ್ಟು ನೋಡಲ್ಲ ಮೂವೀಸ್
ಹೌದಾ ನಮಗೂ ಕನ್ನಡ ಮೂವೀಸ್ ಅಂದ್ರೆ ಇಷ್ಟ ಹ್ಮ್ ಕನ್ನಡ ಮೂವಿ ಅಂದ್ರೆ ನಮ್ದು ಕನ್ನಡ ಮಾತೃ ಭಾಷೆನೇ ಕನ್ನಡ ಕನ್ನಡನೇ ಇಷ್ಟ ಅಂತ ಹೆಂಗೆ ಹೇಳ್ಬೇಕು ಕನ್ನಡನೇ ಜೀವ ಅಲ್ವಾ ನಮಗೆ
ಓಹೋ ಹೋ ಹೋ ಹೋ ಎಷ್ಟು ನೀಟಾಗಿ ಮಾತಾಡ್ತಿದ್ದೀರಾ ನಿಮ್ಮ ಸ್ನೇಹಿತರೆಲ್ಲ ಹೇಗಿದ್ದಾರೆ
ನಿಮ್ಮ ಸ್ನೇಹಿತರೆಲ್ಲ ಹೆಂಗಿದ್ದಾರೆ
ಪರವಾಗಿವಾಗಿಲ್ಲ
ಹೌದಾ ಹ್ಮ
ಮತ್ತೆ ಸಮಾಚಾರ ಹಾಡೆಲ್ಲಾ ಕೇಳ್ತೀರಾ ಆಡ್ತೀರಾ ಹಾಡಲ್ಲ ಇಷ್ಟನಾ ನಿಮಗೆ ಹಾಡು ಕೇಳೋಕೆ ಅಂದ್ರ ಹಾ
ಹಾ ಹೇಳಿ
ಹಾಡ್ ಕೇಳಕ್ಂದ್ರೆ ಇಷ್ಟನಾ ನಿಮ್ಗೆ
ಹಾ ಇಷ್ಟ
ಹೌದಾ ಹ್ಮ್ ಹ್ಮ್
ಹ್ಮ್
ಮತ್ತೆ ಒಂದ್ ಹಾಡ್ ಹಾಡಬಹುದು ವೈಷ್ಣವಿ ಅವರೇ ನಿಮ್ ಧ್ವನಿ ನಿಮ್ ಧ್ವನಿ ಕೇಳಿದ್ರೆ ನಂಗೆ ಯಾಕೋ ಒಂದ್ ಸಾಂಗ್ ಒಂದ್ ಹಾಡು ಕೇಳಬೇಕು ಅಂತ ಅನಿಸ್ತಿದೆ ಮಾತೇ ಇಷ್ಟು ಮೃದುವಾಗಿ ಆಡ್ತಿದ್ದೀರಾ ಅಂದ್ರೆ ಆಡಷ್ಟು ಚೆನ್ನಾಗಿ ಆಡಲ್ಲ ನೀವು
ಇದು ನಾನು ಸಾಂಗ್ ಜಾಸ್ತಿ ಹೇಳ್ತೀನಿ ಅಷ್ಟೇ ಹಾಡಲ್ಲ
ಹೌದಾ ಕೇಳಿ ಕೇಳಿದ್ರನೆ ಆಡಿದಂಗೆ ಅಲ್ಲ
ಅವ್ವ
ಹ್ಮ ಇಲ್ಲ ನಮ್ದು ಹುಷಾರಿಲ್ಲ ಸ್ವಲ್ಪ ಕೆಮ್ಮು ಗಂಟ್ಲ ಸರಿ ಇಲ್ಲ ವೈಷ್ಣವಿಿಯ ಅವರು ಹ
ಸಿ ಹ
ಹ್ಮ್ ಹಾ ಇ ಇಲ್ಲ ಇಲ್ಲ ಇಲ್ಲ ನಮ್ ಗಟ್ಲೂ ಚೆನ್ನಾಗಿಲ್ಲ ಅದಕ್ಕೆ ಇಲ್ಲಂದ್ರೆ ಆ ನಾನೇ ಮಾಡೇ ಬಿಡ್ತಿದ್ನ ಮೊದ್ಲೆೇ ನೀವ್ ಕೇಳಕಿನ ಮುಂಚೆನೆ
ಹೌದಾ
ಮತ್ತೆ ಮತ್ತೆ ಏನು ಬೇಡ ವೈಷ್ಣವಿ ಹ
ಯಾಕೆ ಸಹನ ಅವ್ರೆ ಒಂದ್ ಸಾಂಗ್ ಅಡಿ ಏನ್ ಆಗಲ್ಲ
ಕೆಮ್ಮು ಇದೆ ಸ್ವಲ್ಪ ಗಂಟ್ಲು ಹುಷಾರಿಲ್ಲ
ಹೌದಾ ಹಂಗ ಹತ್ತುರಸ ಮಧನದ
ಹಲೋ ಹಾ.
ಗುರುವಾರ ಅಂದ್ರೆ ನಂಗ್ ತುಂಬಾ ಇಷ್ಟ ಅದು. ಅದಿಕ್ಕೆ ಇವತ್ತು ಪ್ರೇಶ್ ಆಗಿ ಸ್ನಾನ ಮಾ ಮಾಡಿ ದೇವ್ರ್ ನಮ್ಸ್ ಕರ ಮಾಡಿ.
ಹಾ.
ಸ್ರದ್ಧೆಯಿಂದ. ಸ್ವಲ್ಪ್ ಒತ್ತು. ಫೋನ್ ನೋಡಿದ್ದೀನಿ ಅಷ್ಟೆ.
ಹೌದಾ. ಪರೀಕ್ಷೆ ಇದೆ ನನ್ ನಿಮ್ಗೆ ಹತ್ತರವಾಗಿ.
ಹಾ ಇದೆ ಪರೀಕ್ಷೆ.
ಹೌದಾ.
ಹಾ. ಓದುದ್ರಾ ಮತ್ತೆ ನಿಮಿಗಿಲ್ಲ ಪರೀಕ್ಷೆ ನಿಮಿಗಿಲ್ಲ ಪರೀಕ್ಷೆ.
ಜೀವ್ನಾನೆ ಅದಲ್ಲ ಓದೋದು ಬರ್ಯೋದು.
ಹೌದಾ ನಂಗ್ ಅದ್ ಎಷ್ಟ ಆಯ್ತೆ.
ಹಾ ಹೌದಾ ಮತ್ತೆ ನೀವು ಓದ್ತಿರೋದು ಜಾಬ್ ಮಾಡ್ ತಿರೋದ.
ಓತಿದಿದ್ ತಿ ಏನೋ ಸುಮ್ಮನೆ. ಒಂದ್. ಡಿಗ್ರೀ ಬೇಕಂತ ಓದ್ತಿದ್ದೀನಿ.
ಹ್ಮ್ ಹ್ಮ್ ಹ್ಮ್. ಹ್ಮ. ಹ ಚೆನ್ನಾಗೇ ಮಾತಾಡ್ತೀರ.
ಹಾ ನೀವ್ ಹಂಗೆ ಮಾತಾಡ್ದೀರಲ್ವಾ ಎಷ್ಟು ಮೃದ್ವಾಗ್ ಮಾತಾಡ್ತಿದ್ದೀರಾ.
ಹೌದಾ ವೈಷ್ಣವಿ ಅವ್ರೆ. ನಿಮ್ ಧ್ವನಿ ಕೇಳುದ್ರೆ ನಮ್ಗ ನಿಮ್ ಕೂಡ ಹೀಗೆ ಮಾತಾಡ್ಬೇಕು ಅಂತ ಅನಿಸ್ತಿದೆ ಸಮಯ ಹೋಗ್ತಿರೋದೇ ಗೊತ್ ತಗ್ತಿಲ್ಲ ನನ್ಗೆ.
ಇಲ್ ತುಂಬಾ ಜೋರಾಗಿದ್ದೀರಾ ತುಂಬಾ ಕಾಂಬಿ ಮಾಡ್ತೀರಾ ಅನ್ಸುತ್ತೆ.
ಹಾ ಜೀವನದಲ್ಲಿ ನಕ್ಕಂತಾನೇ ಇರ್ಬೇಕಲ್ಲ ಎಷ್ಟು ನಗ್ತವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೇದು
ಎಸ್ಟ ನಗ್ತಿರಾ
ಹಾ ನನ್ಗೆ- ನನ್ಗೆ ಅಪರಿಚಿತ ವ್ಯಕ್ತಿ ಚಿ ಕೂಡ ಮಾತಾಡಬೇಕು ಅವರು ಕೂಡ ಸಮಯ ಕಳಿಬೇಕು ಅಂದ್ರೆ ನನಗೆ
ಓ- ಓ-ಓ ತುಂಬಾ ಎಷ್ಟ ಚೆನ್ನಾಗಿ ಮಾತ ಕಚರ ಕನ್ನಡ ನಿಮ್ಮನ್ನ ಆಂಕರಿಂಗ್ ಮಾಡಕ್ ಆಗ್ಬೇಕು ಅನ್ಸ್ತಿದೆ
ನವಿ ಅವ್ರೆ ಹ ಹ
ಹಲೋ
ಹ್ಮ
ಮತ್ತೆ ಎನ್ ಸಹ ಬಿತಕುಡು ಆದೆ ಟೋಪಿಕ್ ಯಾಕ್ ಮತ್ತ ಆಡತಿ ಹೌದಾ ಮತ್ತ ಹಿಂಗೆ ಮಾತಾಡ್ತಾನೇ ಇದ್ಬಿಡಿ ನಮ ಜೊತೆ ಸುಮನೆ
ಕೊರತೆ ಇಲ್ಲ ನೀವು ಇದಾದೀರಾ ಅಂದ್ರೆ ಮಾತಾಡ್ ಇನಿ ಅಂತಂದ್ರೆ
ಹೌದಾ ನಿಮ್ಗೆ ಇಷ್ಟವಾದ ಸ್ವೀಟ್ ಏನು ಕ್ಲಿಯರ್ ಹೇಳಬೇಕು ಎದುರ್ ಬಗ್ಗೆ ಹೇಳು ಅದ ಬಿಟ್ಟು ಬೇರೆದ ಹೇಳಿ ಗುಲಾಬ್ ಜಾಮೂನ್ ಒಂದೇನಾ
ಹ ಜಾಸ್ತಿ ಸ್ವಿಸಿ ಪದಾರ್ಥ ಎಲ್ಲ ತಿನ್ನಲ್ಲವಿ.
ಪ್ರಮಿಸ್ ಮಾಡ ಯಾಕೆ. ಹೇಳ್ತಾ ಬಾ ಹೇಳ್ತಾ ಇರು ಪ್ರಾಮಿಸ್ ನಾನು. ಹೌದು.
ಕೇಕ್ ಕೇಕ್ ಅಂದ್ರೆ ಇಷ್ಟ ನನ್ಗೆ ಫುಲ್ ಜಾಸ್ತಿ ಇಷ್ಟ.
. ಜರ ದಷ್ಟಟ್ ಎಫೆಕ್ಟ್ ಗ ಬಂದ್ನ ಬೇಗ.
ಕೇಕ್ ಅಂದ್ರೆ ಇಷ್ಟ ಗೊತ್ತಿಲ್ಲ ಕೇಕ್ ಅಂದ್ರೆ ಇಷ್ಟ.
ಹಾ ಹಾ. ಹೌದಾ ಬೇಕ್ರಿ ಅಲ್ಲಿ ಇನ್ನೇನು ಇಷ್ಟ ಇಲ್ಲ. ಐಸ್ ಕ್ರೀಮ ಅಂದ್ರ ಇಷ್ಟ ಇಲ್
ಇಲ್ಲ ಇಲ್ಲ ಇಲ್ಲ ಆಹಾ ಇಲ್ಲ ವೈಷ್ಣವಿ ಅವರೆ ಬೇಡ ಇಷ್ಟ ಇಲ್ಲ ನಂಗೆ ಆಯ್ತ್
ತಿಂದ್ರೆ ಎಷ್ಟು ಎಷ್ಟು ರುಚಿ ಅಂದ್ರೆ ಎಷ್ಟು ಚೆನಾ ನಾಗಿರುತ್ ತ್ತೆ ಗೊತ್ತಾ ಒಂತರ ಐಸ್ ಕ್ರೀಮೇ ತಿಂತಿರ್ಬೇಕು ಅನ್ಸುತ್. ಹಾ ಇಷ್ಟ ಇಷ್ಟ ಇಷ್ ಟ ಡೈಲಿ ಕೊಡ್ಸು ಇರ್ವನ್ ಬೇ ಡ ನನ್ ಐಸ್ ಕ್ರೀಮ್ನ. ಹುಂ ಡೈಲಿ ಕೊಡ್ಸು ನಾನೇನ್ ಬೇಡ ಅನ್ನಲ್ಲ. ಕೋಡ್ಸಿ ಅಂತೀನಿ. ಸರಿ ಸರಿ ನಿಮ್ ಹತ್ರ ಮಾತಾಡತಿದ್ದೆ ನಮಗೆ ಸಮಯನೇ.
ಧನ್ಯವಾದಗುಳು.
ಹಾ ಧನ್ಯವಾದ. ಹ್ಮ್.